ತ್ತಿದ್ದೀರಾ
ಹಿಂಗೆ ಮಲ್ಕೊಂಡಿದ್ದೆ ನೀವು
ನಾನು ಹಾಗೆ ತುಂಬಾ ಸಿಕಕೊಂಡಿದ್ದೆ ಓದ್ಬೇಕು ಅನ್ಕೊಳ್ತ ಇದನಿ ಆದ್ರೆ ಓದಕ್ ನಂಗೆ ಮನ್ಸ್ಸ ಬರ್ತ ಇಲ್ಲ
ಹ್ಮ್
ಹ.
ಏನ್ ಡಾಕ್ತರ್ ಇದ್ದಾರೆ
ಹ್ಮ ಇದಾ
ಹ್ಮ ಹ ಹ್ಮ ಹ್ಮ ಹ್ಮ.
ಹ್ಮ.
ಹ್ಮ್ ಅವ್ರ ನ್ತ ಕೇಳ್ಬಾರೆ ನಾವು ಖರ್ಗ ಕೇಳ್ತಾರೆ್ರೆ ನಾನ್ ಜಾಸ್ತಿ ಖರ್ಚಿದೆೇವತ್ತು ಆದ ಪರವಾಗಿಲ್ಲ ಅವ್ರರು.. ಬರ ನಿಮ ಕೇರ್ ಮಾಡಲ್ಲ ಅಲ್ವಾ ನೀ ಏನಕ್ ಮಾಡ್ಬೇಕು.
ಹ್ಮ್..
ನೀ ಮತ್ತೆ ನ್ ಮಾಡ್ತಾ ಇದ್ರಿ.
ನಾವು ನಮ್ದು ಓದೋದಿದೆ ಓದ್ಬೇಕು ನಮ ಸ್ನೇಹಿತರೆಲ್ಲ ಓದ್ತಾ ಇದ್ದಾರೆ.
ಹ್ಮ.
ಅವರು ಓದ್ತಾನೆ ಇರ್ತಾರೆ ಓದಿ ಓದಿ ಅಭ್ಯಾಸ ಇದೆ ನಾನು ಯಾವತ್ತುೂ ಓದಲ್ಲ ಅದಕ್ಕೆ ನಂಗ ಅದು ಈ ಎಕ್ಸಾಮ್ ಪರೀಕ್ಷೆ ಹಿಂದಿನ ದಿನಾನೇ ಮನ್ಸ ಬರ ಅವಾಗೂ ಬರತ್ತೋ ಇಲ್ಲೋ.
ಹೇಗ್ ಬರಿದ್ರಿ ಎಲ್ಲಾ ಪರೀಕ್ಷೆಗಳುದ್ಸುಮ್ಮು ಅದ್ರದ್ ಸುಮ್ಮು
ಹೊದಸಮ್ ಏನ್ ಚೆನ್ನಾಗ್ ಆಗಿಲ್ಲ ಈ ಸಮ್ ನೋಡ್ಕೊಳ್ಳೋಣ ಅಂತ ಕಮ್ ಬ್ಯಾಕ್ ಇವಾಗ ಕೊಡ್ತಾ ಇರೋದು. ಬ್ಯಾಕೆಗೆ ಏನಂತ ಹ್ಮ್.
ಹ್ಮ.
ಊಟ ಮಾಡಿದ್ರ.
ಹಾ ಆಯ್ತಾ ಹ.
ನಮ್ದನು ಆಯ್ತು.
ಎ.
ಹ.
ಹೆಏಂಗ ಮಾಡಿದ್ನಿ ಅಪ.
ಅನ್ನ ರಸ ಚಪಾತಿ ಪಲ್ಯನೂ ಮಾಡಿದ್ರೂ ನಾವು ತಿಂದಲ್ಲ ತಿಂದಿಲ್ಲ
ಹ.
ಚಪಾತಿ ಎಲ್ಲ ಪಲ್ಯ ಇಷ್ಟ ಆಗ್ಿಲ್ಲ ಅದೆಂತ ನನ್ ನಮ್ಮ ಅಕ್ಕ ಹೇಳಿದ್ರು ಅದು ಆಲೂಗಡ್ಡೆ ಅಂತ ನನ್ಗಾದ್ರೆ ಅದು ಮುಲ್ಲಂಗಿ ತರ ಅನ್ಸತು ಫಸ್ಟು. ಕುಂಬಳಕಾಯಿ ತರ ಮಾಡಿದ್ದು ಮನ್ಸತು. ಮತ್ತೆ ಅವ್ರ ಆಲೂ. ಗಡ್ಡೆ ಅಂದ ತಕ್ಷಣ ನಂಗಗೆ ಮುಲ್ಲಂಗಗೆ ಅನ್ನಿಸ್ತು
್ಮ ನ
ಹ್ಮ್. ಹೌದ ಮಾಡಳ ಅದಕ್ಕೆ ನಾನು ಅದು ಹಾಕ್ಸ್ಕೊಂಡಿಲ್ಲ ನಾನು ಪಲ್ಯ ಸಾಂಬಾರ್ು ನೋಡಿ ಚಪಾತಿ ಹಾಕೊಳ್ಳೋದು.
ಹ್ಮ್ ಹ್ಮ್.
ಹ್ಮ ಇಷ್ಟ ಅಂತೇನಿಲ್ಲ ಹಂಗಂತ ಕಷ್ಟ ಅಂತನೂ ಇಲ್ಲ ಅಂದ್ರೆ ನಂ ಸಾಂಬಾರ ಮತ್ತೆ ಪಲ್ಯ ಚೆನ್ನಾಗಿದ ಚಪಾತಿ ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ.
ಹ್ಮ್ ಹ್ಮ್.
ಆಲೂಗಡ್ಡೆ ಪಲ್ಯ ಅಂದ್ರೆ ಜಾಸ್ತಿ ಇಷ್ಟ ನನ್ಗೆ.
ಹ ಹ್ಮ.
ನಮ್ ಹಾಸ್ಟೆಲ್ನಲ್ಲ ಅದೊಂದೇನೇನ ಚೆನ್ನಾಗ್ ಮಾಡೋುದು.
ಹಾ ಕಂತ.
ಹ್ಮ್ ಚೆನ್ನಾಗ್ ಮಾಡ್ತಾರ.
ಓ ಹೋ.
ಇವತ್ತು ನಾ ಇವತ್ತು ಶುಕ್ರವಾರ ಊಟ ಚೆನ್ನಾಗಿರುತ್ತೆ ಅಂತ ನಾನು ಚಿಕನ್ ತರ್ಸೋಣ ಅಂತ ಇದ್ದೆ ಆದ್ರೆ ಶುಕ್ರವಾರ ಅಲ್ಲ ಚೆನ್ನಾಗಿರತ್ತೆ ಅಂತ ತರ್ಸಿಲ್ಲ ನೋಡಿದ್ರೆ ಇವತ್ತ ಅಷ್ಟೊಂದ ಚೆನ್ನಾಗಿ ಇರ್ಲಿಲ್ಲ ಮತ್ತೆ ನಾಳೆ ಶನಿವಾರ ತಿನ್ಬಾರ್ದು ಅಂತ.
ಹ್ಮ್.
ಮತ್ತೆ ಅಂದ್ರೆ ಯಾರುನು ಹೊರಗಡೆನು ಹೋಗೋರಿಲ್ಲ ರಜೆ ಇರುತ್ತೆ ಮೂರನೇ ಶನಿವಾರ ಅಲ್ಲ
ಹ್ಮ್
ಅದಕ್ಕೆ ಮತ್ತೆ ಭಾನುವಾರ ಯಾರು ಹೋಗಲ್ಲ ಸೋಮವಾರ ತರ್ಸ್ಕೋಬೇಕು ಸೋಮವಾರನುೂ ತಿನ್ಬಾರ್ದು ಅಂತ ಹೇಳಿದಿದ್ದಾರೆ ನಮ್ಮಮ್ಮ. ಇನ್ನ ಮಂಗಳವಾರ ನಮ್ಮ ಹಾಸ್ಟೆಲ್ ನಲ್ಲಿನೇ ಕೊಡ್ತಾರೆ.
ಹ್ಮ್
ಏನ ಇರುತ್ತೆ.
ಬುಧವಾರ ಏನಿಲ್ಲ ರಜ್ ಜೆ ಇದೆ.
ಹ್ಮ
ಊಟ ಬೆಳಗ್ಗೆ ಇಡ್ಲಿತಾ.
ಹ್ಮ ಮತ್ತೆ ಮಧ್ಯಾಹ್ನಗು ನಮ ಬಾಕ್ಸ್ ತಗೊಂಡ ಹೋದ್ರೆ ಇಡ್ಲಿ ಇಲ್ಲ ಅನ್ನ ಸಾಂಬಾರ್ ಮಾಡ್ತಾರೆ.
ಮತ್ತು ರಾತ್ರಿ ಚಪಾತಿ ಅನ್ನ ಸಾರು ಇರುತ್ತೆ.
ಇವತ್ತು ಮಧ್ಯಾಹ್ನನೂ ಚೆನ್ನಾಗಿರ್ಲಿಲ್ಲ ಸಾಂಬಾರು ಬೆಳಗ್ಗೆ ಚೆನ್ನಾಗಿತ್ತು ಪುಲಿಯೊೋಗ್ರೆ.
ಹ
ಮಧ್ಯಾಹ್ನ ಸಾರೇನಷ್ಟು ಚೆನ್ನಾಗಿರ್ಲಿಲ್ಲ
ಹೌದ
ಹ್ಮ್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
ಅದು ತಿಂದಿತ್ತು
ಹೌದ
ನೀವು ತಿಂದ್ರ ಮಧ್ಯಾಹ್ನ ಬೆಳಗ್ಗೆ ಏನ್ ಮಾಡಾಿದ್ರು.
ಬತ್ವ
ಹ್ಮ್.
ಸ ಇವತ್ತು ನಾಷ್ಟ ದಿನ ಹಾ ವಷದಿಂದ ಹಾಸ್ಟೆಲ್ ಇದ್ದೀನಿ ಅಂದ್ರೆ ಪುಣಿಯದ್ರ ನ ನಿಲ್ವತ್ತ ಚ ಅನ್ಸಿದ್ು
ಹೌದಾ.
ಹಾ ನ ಬೇರೆದಿನ ಎಲ್ಲ ಇಷ್ಟ ಮಾಡಿಲ್ಲ
ಹ್ಮ್
ಹಾ ತ ಆ ರೀತಿ ಮಾಡ್ ನಿ ಸ ಹತ್ಕೊಂಡ
ಅಲ್ಲಿಕ್ಕೋಂಡ ಮಾತಾಡು
ಹಾ
ಹ್ಮ್
ನನಗೆ ಚಿಕನ್ನು ಮತ್ತೆ ಮ್ಯಾಗಿ ಇಷ್ಟ
ಮ್ಯಾಗಿ.
ಹ್ಮ್
ನಾನ ಏನು ಹಾಕಲ್ಲ ಬರೀ ನೀರಲ್ಲಿ ಮ್ಯಾಗಿ
ಪ್ಯಾಕೆಟ್ ಓಪನ್ ಮಾಡಿ ಹಾಕ್ಬಿಟ್ಟು ಅದರಲ್ಲಿರೋದು ಮಸಾಲ ಹಾಕಿ ಉಪ್ಪು ಖಾರ ಹಾಕ್ತೀನ ಅಷ್ಟೆ
ಮತ್ತೆ ಬೇರೆ ತರಕಾರಿಗಳೆಲ್ಲ ಹಾಕಲ್ವಾ ನೀವು
ಹ್ಮ್ ಹ್ಮ್ ಇಷ್ಟ ಆಗಲ್ಲ
ಹ್ಮ ಹ್ಮ್ ಅಪ್ಪ ಮನೇಲಿ ಏನ್ ಕೆಲ್ಸ ಮಾಡ್ತೀರಾ
ಮನೆಯಲ್ಲಿ ಕೆಲ್ಸ ಮಾಡ್ತೀನ್ ನಾನು
ಹೌದಾ ಏನ್ ಮಾಡ್ತೀರಾ
ಕಸ ಗೂಡಸ್ತೀನಿ ಪಾತ್ರೆ ತೊಳಿತೀವಿ
ಅಷ್ಟೇ
ಈ ಎರಡೇ ಚಿಕ್ಕ ಕೆಲ್ಸ ಮಾಡೋದು
ಇನ್ನೇನು ಇರಲ್ಲ ಮನೆಯಲ್ಲಿ ಮಾಡಕ ಅಂದ್ರೆ ಬಟ್ಟೆ ಒಗಿತಾರೆ ನಮ್ಮಮ್ಮಿ ಅದನ್ನ
ಹಾ ಜಾಲ್ಸ ಹಾಕ್ತೀನಿ ಇಲ್ಲಾಂದ್ರೆ ನಮ್ಮ ಮಮ್ಮಿನೇ ಮಾಡಾಕ್ತಾರೆ ಅದನ್ನೂ ಬಿಸಿಲಿದ್ರೆ ಹಂಗಿದ್ರೆ ಅವ್ರು ಕರ್ಸ್ಕೊೊಳ್ಳಲ್ಲ ನಮ್ಮನ್ನ
ಹ್ಮ
ಒಂದ್ ವೇಳೆ ಜಾಸ್ತಿ ಬಟ್ಟೆ ಇದ್ದು ಟೈಮ್ ಆಗೋಗಿದ್ರೆ ಹಸುಗೆ ಉಲ್ಲತರಕ್ಕೆ ಅವಾಗ ಮಾತ್ರ ಕರಿತಾರೆ ಇಲ್ಲಾಂದ್ರೆ ಕರಿಯಲ್ಲ ಪಾಪ
ಹೌದಾ
ಹ್ಮ್
ಒಂದ್ ವೇಳೆ ನಂಗೆೇನನ್ನ ಬಟ್ಟೆ ನಾನು ಜಗಳ ಏನನ್ನ ಮಾಡ್ಕೊಂಡ್ರೆ ನಮ್ಮ ಮಮ್ಮಿ ನಾನು ಒಗೆಯಲ್ಲ ಅಂತ ಹೇಳ್ಬಿಡ್ತಾರೆ ಮತ್ತೆ ಹೆಂಗ್ ಹೆಂಗಿದ್ರುನು ಒಗಿತಾರೆ ನಮ್ಮಮ್ಮಿ ಹೊರಗಡೆ ಹೋಗ್ದವಾಗ ನನ್ಗೆ ಅರ್ಜೆಂಟ್ ಇದ್ರೆ ನನ್ಗೆ ಒಕ್ಕೋ ಅಂತ ಹೇಳ್ದವಾಗ ನಾನು ನಮ್ಮ ಚಿಕ್ಕಮ್ಮ ಅವ್ರ ಕೈಯ್ಯಲ್ಲಿ ಒಗುಸ್ಕೊತಿನಿ
ಮನೆ ಪಕ್ಕದ ಮನೆಯವ್ರ
ಅಂದ್ರೆ ನಮ್ದು ಒಂದೇ ಮನೆ ಇದ್ದಿದ್ದು ಮಧ್ಯದಲ್ಲಿ ಗೋಡೆ ಹಾಕಿದ್ದಾರೆ ಅಷ್ಟೆ
ಹ್ಮ ಹಾ
ಅವ್ರ ಬಟ್ಟೆ ಹೋಗಿತಾ ಇದ್ದವಾಗ ಎತ್ಕೊಂಡ್ ಹೋಗಿ ಅಲ್ಲಿ ಇಟ್ಬಿಡ್ತೀನಿ ಒಗಿರಿ ಅಂತ ಇಲ್ಲಾಂದ್ರೆ ಕರ್ಕೊ ಬಂದು ಒಗಸ್ಕೊಬಿಟ್ಟು ಮತ್ತೆ ಕಲ್ಸ್ಬಿಡ್ತೀನಿ
ಹ್ಮ್
ಮತ್ತೆ ಎಲ್ಲ ಹೇಗಿದ್ದಾರೆ ಮನೆ ಪಕ್ಕದಲ್ಲಿ ನಿಮ್ ಕಸಿನ್ಸ
ನಮ್ಮ ಮನ್ ನಮ ಚೆನ್ನಾಗಿದಾರ ಅಂದ್ರೆ ನಮ್ದು ಸ್ವಲ್ಪ ಈ ಕಡೆ ಈ ಕಡೆ ನಮ್ದೇ ಲಾಸ್ಟ್ ಮನೆ ಅಂದ್ರೆ. ಕೊನೆ ಮನೆ ನಮ್ದೇ ಇದೆ.
ಹಾ.
ನಮ್ಮನೆಯಿಂದಾನೇ ಮನೆ ಶುರು ಆಗಿರೋದು ಅಂದ್ರೆ ನಾವು ನಾವೇ ಲಾ ಕೊನೆಯದಲ್ಲಿ ಕಟ್ಟಿರೋದು ತೋಟ ಹತ್ರ.
ಹೌದಾ.
ಹ್ಮ್ ನಮ್ಗೆ ಅಂಗಡಿ ಎಲ್ಲ ಸ್ವಲ್ಪ ದೂರ ಆಗುತ್ತೆ ಸ್ವಲ್ಪ.
ಅಡಿ ಎಲ್ಲ.
ಸ್ವಲ್ಪ ದೂರ ಆಗತ್ತೆ.
ಹೌದಾ. ಮತ್ತೆ ಏನ ಬೇಕಾದ್ರೆ ನಿಗೆ..
ನಮ್ಮಪ್ಪ ಚಿಕ್ಕಪ್ಪ ನಮ್ಮ ತಾತ ಇದ್ದಾರಲ್ಲ ಅವರು ಗಾಡಿನಲ್ಲಿ ಹೋಗಿ ತರ್ತಾರೆ. ನಮ್ಮದು ಮೊದಲು ಸೈಕಲ್ ಇತ್ತು. ತ್ತು. ನನ್ನು ಫೋರ್ತ. ಅಂದು ಫೋರ್ತ್. ಲ್ಲಿ ಕಷ್ಟ ಬಂದಿತ್ತು ಅದ್ ಖುಷಿನಲ್ಲಿ ಅಂದ್ರೆ ನನ್ ಫೋರ್ತ್ಲ್ಲಿ. ಇದು ಬೋರ್ಡ್ನಲ್ಲಿ ಹಾಕಿದ್ರು ಆ ಮನೇ ಸೈಕಲ್ ಕೊಡಿಸ್ಬಿಟ್ರು ನಲಕ್ ತಕ್ಕದು.
ಹಾ.
ಅದ್ರಲ್ಲಿನ ಹೋಗ ಹೋಗ್ ಬರ್ತಾ ಇದಿ ಏನಂದ್ರೆ ಆ ಸೈಕಲ್ ಮಣ್ಣಲ್ಲಿ ಹೋಗ್ತಾ ಇರ್ಲಿಲ್ಲ ನಾಲ್ಕ. ಚಕ್ರ ಇದ್ರೆ ಮಣ್ಣಲ್ಲಿ ಹೋಗಲ್ಲ. ಗೊತ್ತಾ.
ಇಲ್ಲ ಕೇಳಿಲ್ಲ. ಮ್ಣು ಹೋಗಲ್ದಾ.
ಹ ಹೋಗಲ್ಲ ಮತ್ತೆ. ನನ್ನ ನನ್ನ ಚಿಕ್ಕಪ್ಪ ಮಗದು ಸೈಕಲ್ ಇತ್ತು. ಒಂದ್ ಸ್ವಲ್ಪ ದೊಡ್ಡ್ದಿಕ್ತ್ತು.
ಹಾ.
ನಾವು ಮುಂದೇನು ಕರೆಯೋದಲ್ಲ ಮಾತಾಡೋಣ ಇದ್ರ ಬಗ್ಗೆ.
ಹಾ ಹಾಗ ಆಗ್ಲಿ ನಿನ್ ಜೊತೆ ಮಾತಾಡ ಖುಷಿ ಆಗೋಯ್ತು ನಗೆ.
ನಮಗೂ. ಇರ ಅದಾ.
ಹ.
ಇಡ್ಲಾ
ಹಾೀ